ಅಲೋ ನಿನಗೇಏನಿಲ್ಲ ಮತ್ತೇನಂದ್ರೆ ನೀೇಡ್ಸ್ ಉಪ್ಪ್ಟಿ
ಅದೇ ಆಯ್ತ್ು ಸುಮ ಅವ್ರೇ ಆಯ್ತು ಊರನೇ ತಿಂತೀವಿ ಅದಕ್ಕ ಏನತಂದ್ರು
ಹ ಊರ ಚಂತರಂತ
ಏನ್ದ ಕೈಲೆ ಕಾಣಿಸಿಿರ್ತಾರ
ಹ್ಮ
ಹ ಅಲ್ಲಿ ಹೆಂಗಂದ್ರ ಗೊತ್ತಾ ಗೊತವಲ್ಲ ಹೋಳಿ ಇರ್ತಾವಲ್ಲಿ ನಾವ್ ಅರ್ಚೆ ಬ ಬಂದ್ಕೋೊಳ್ಳಿ ಅದೇ ಕಡ್ದಗಸ ಮಾಡಗಸ ಕೊಡ್ತಾರ ಒಂದು್ ಕೋಳಿಗೆ ಹದ್ನಾಕ್ ನೂರು ರೂಪಾಯಿ ಮತ್ತ ರೊಟ್ಟಿ ಊಟ ಬೆೆ ಕಡೆಕ ಕಡೆ ಕೋಳಿಗೆ ಹದ್ನಾಾಕ ನೂರು ರೂಪಾಯಿ ಹನ್ನೆಳ್ನೂ ರೂಪಾಯಿ ಹಿಂಗದಣ ಒಂದ್ ೂಮಿಯಗ ಇರ್ತ ಕೂಳಿ ನಾವಾಗ ಅರಚಿಬೇಕು ಅ ್ ಕೊಡ್ಬೇಕು ಅದು ಕಟ್ಟ ಅಡಗೆ ಮಾಡ್ಕ ತರ್ತಾರೆ ಅದು ಒ ತು ನೀನು ಆಯ್ತರ ರಾತ್ರಿ ಒಂಬತ್ತಕ್ ಬಂದ್ಬಿಟ್ಟಿವ ಮನ್ಯಾಗ ಜಾಡ್ಸದ ಜಾಡ್ಸದಸವನು ನಾ ಇಲ್ಲಿ ಗ ಇ ಅಂತ ಹೇಳಿ ಅ ಕಡೆ ಹೋಗ ಈ ಮಿಲ್ ಅದ ಈ ಕಡೆ ಅದ ನಮ್ಮ್ ನಮ್ಮ್ ಬಸ ನಮ್ಮ ಬಸನ ಕೇಳ್ಯಾರ ಬಂದಿದ್ರ ಏನಂತ್ರು ಇಲ್ಲ ಬಂದೇನ ಂತಂದ ಮಾಮ ಚಂತೆನ ಅಲ್ಲಿ ಅ್ ಮೆಲ್ನೆಗೆ
ಹ್ಮ್
ಅಲಾ ಅ ಆದ್ರೆ ನಾವು ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ ಬಿಿಟ್ಟಿದ್ದೆ ಬೈತಾರ ಅಂತವರು
ಹೌೂಡ ಹ್ಮ್
ಣ ಏ್ ಯಾಕು ಇದೆ ಅದು ತಿರ್ಬೇಕು ಹ ಹ ಫೋನ್ ಮನೆಾಗಕ ಅಲ್ಲ ಇಲ್ಲಿಗೋದರತ್ತ ಎಕಡೆ ಹೋಗೋದ ಎಕಡೆನು ಹೋಗದ ಈ ವಾರ ಎಕಡೆ ಹೋಗಕ ಗೊತ್ತಾಗುದ ಅದಕ್ಕೆ
ಈವಾರ ಎಕಡೋ ಓಪನ್ ಕೊತ ಕದ
ಹ್ಮ
ಬಾ ಊರಿಗೆ
ಅದೇ ಊರಿಗೆ ಬರ್ತೀನಿ
ಬಾ ಆರಾಮ್ ಸಂಜೆ ಸಿಗುತಿನಲ್ಲ ಎಲ್ಲಿಗೆ
ಬಿಟ್ಟೀನಿ ಬರೇ ವಾರ ವಾರ ತಿರ್ಗಕ್ ಬಿದ್ದೀನಿ ಜಾಡಿಸಸ್ತಾರೆ ಒಂದ್ ದಿವ ಹೋರಿಗಿಸಿಗಿಂತ
ಊರಿ ಅಂದ್ರೆ ಒತ್ತಾಗ ಮುಂಚೆಲೇ ಬರ್ಬೇಡ ಮತ್ತೈ ಬಸ
ಹ ಮುಂಜೆಲ್ಲ ಅಂದ್ರ ಆಯ್ತ ಒತ್ತಾಯ ಒತ್ತಾಯಗ ಅಂದ್ರ ಗಾಯರಬಡ್ತ ನೀ
ಆ ಕಡೆ ಕಡೆ ಜಗತ್ ನೆನ
ಹಾ ಹಾ ನಮ್ಮ ಮಾವ ಅವರು ಆಯ್ತ ಆಯ್ಕ ಬಿಡ್ತಾರಾ ಮತ್ತೆ ನಮ್ ಮುಂಜೆನೆೇ ಡ್ಯೂಟಿ ಎಲ್ಲಿಗ್ ಹೋದರು ಮುಂಜಾನೆ ಮುಂಜೆನೆ ಏಳು ಆಯ್ತುಂದ್ರೆಂದ ಗುಡಿಗೆ ಹೋಗಿ ಬಂದೆ
ಏನ್ ಏನ್ ಭಕ್ತಿಯೋ ನಿಮ್ ದೊಡ್ಡಪ್ಪ ಕೇಳಲ್ಲ ನೀ ಎಲ್ಲಿಗೆ ಹೋಯ್ತ್ಲಿ ಅಂತ
ಅಂಗಡಿ ಕಲ್ ತೊಂದೆ ಬಂದ್ಬಡ್ತನ ಈ ಕಡೆ
ತಕೊಂಡ್ರೆ ಗುಡಿಗೆ ಹೋಗಸಿ ಅಂಗಡಿಗೆ ಹೋಗ್ತನೆ
ಅಂಗಡಿತ ಬದಬಡಾದೆ ಕಡೆ ಒಂದ್ಸತಿ ಕಾರ್ ತಕೊಂಡಗೆ
ಹ ಅಂದೆಲ್ಲೋ
ಮೊಂದು ಇನ್ ಕಾರಾರ್ು ಒಂದ್ ಆರು ಗೊತ್ತಿರ ಒಂದ್ ಆರು ಗೊತ್ತಾಯ್ತು
ಹಾ
ಹ ಒಂದ್ ಆ ವಾರ ಆಯ್ತ ಅದ್ರ ತುಂಡ ಬಿಡಗಡೆ ಅತಂದು ಬೈದರು ಏನೇನೋ ಬಾಳ ಬೇದರು ಯ ಯ ರಥ ಸ್ವ ಮನ್ಷಿಗತಿ ಆಮೇಲೆ ಬಿಟ್ಟುಬಿಟ್ಟೆ ಮನೆಯವರ ಬೇದಾರ ಮನೆಯವರ ಬೇದಾರತ ಯಾರು ಹ ಯಾಕೆ
ಹತ್ತಲ್ಲಲ್ಲ ಹಂಗೆ ಎಲ್ಲ
ಯಾರು ನಮ್ಮ ಬೈದರೆ ನಮ್ಮ ದೊಡ್ಡಪ್ಪ ಅವ್ರೆ ಬೈದರು ಅಂತ ಹೇಳಿ
ಅಲ್ಲ ನಿನಗ್ ಮನಸಿಗೆ ಇತ್ತ
ಅಯ್ಯೋ ಹೆಂಗ ಈಗಾದ್ರ ನಾವ್ ಮನಷ್ಯಲೆ
ಅಲ್ಲ ನಿನ್ಗ್ ಹತ್ತಲ್ಲಲ್ಲ ಅಷ್ಟ್ ಸರಳ
ಹಾ
ದಿನಗೆ ಅಂಂಗಲತ್ ತರಲ್ಲ ಮಷಿ
ಹ ಆ ಮನ ಬೈದ್ರ ಬ ಹತ್ತದಲ್ಲ ಹೊರ ಅಂಡ್ರಗೊಂಡ ಮಂದಜೆ ನಿಂತಿದ್ರೆ ಒಂದ್ ಇಬ್ಬರು ಹೊರಗ ಬೇದ್ರಲ್ಲ ಅವಾಗ
ಅವ ಅದೇ ನಿನ್ ಹಂಗೆಲ್ಲ ಮನ್ಷಿಗ ಆತ್ತಲ್ಲ ಹೆಂಗ ಇತ್ತು ಅಂತ ನನ್ ಕಟ್ಟೆ ಕೊಡದ್ರೆ ತಲಿ ಕೆಡ್ಸಡ್ಿಲ್ಲ ಇಂತ ಹೋಗ್ತ
ಹಾ ಶಾಲೆ ಜಾಕ ಮಾಡ ಎಏ ಎುದುಫಟಾರದ ಚಿನ್ನಗ ಸ್ವಲ್ಪಲ್ಲಿಂದ ಸಾಬಾನಚ್ಚ ಹ್ಮ ಸ್ವಲ್ಪ ಸಾ ಹ್ಮ ಸಾಬಾನ ಚೇಜಿಲ್ಲ ಅಂತಾನನೆ
ಹ್ಮ್
ಅವರು ಹೂ ಟೆನ್ಷನ್ ಆಗದ ಅವತ್ತು ಏನ್ ೋ ಬರಲ ಆ ಕರ್ಕೊಂಡ್ೋಗರು ಕರ್ಕೊಂಡ ಹೋಗ ಬಂತಾರ ನಿಂತು ಜಾ ಸದ ಬಿಟ್ರಪ್ಪ ಎಲ್ಲಾ ಹುಡುಗರು ಬಾಜಿ ಸ್ನಾನ ಮಾಡಕ ಸ ಏನ್ ಮಾಡ್ಬೇಕು ನಾು ಏನು ನಿನ್ ಪಪ್ಪ ಹೆಂಗ್ುಟ್ಟಿದಾರಲ್ಲ ಎಲ್ಲಂದ ಅಂದ್ರ ಅಲ್ಲಿ ಯಾರು ನಮ ನಡಪ ಮ ಸಮನ್ನೀಪ ಬರ್ದಿಲ್ಲ ಯಾರು
ಮತ್ತ ಒದ್ದಾರ ನೋಡಿ ಹ
ಶಿಕ್ಷೆ ಕಿಡಿತು ಹೋಗಂತಾರ ಅವ್ರ ಮತ್ತೆ ಅವ್ರು ನಿಮ್ದೊ ಲೊಕೇಶನ್ ಕಳ್ಕ ಹೋದ್ರ ನಾವವು ಸಾಯ್ತಿವಿ ನೀವು ಹೋಗ ಮನೆ ಒಂತರ
ಮ ಸಾಧ ನಗಳ ಸಾಧನೆಗಳು ಮಾಡಿರಿ ಮತ್ತೆ ಹೆಂಗಪ್ಪ
ಕ್ಕಿತ್ತಾರ ನಮ್ದ ದಡಪಗೆ ಯಾರ ಎಡ ಹ ನಾವೇತ ಯಾರೇುಡ್ಸ ಅಲ್ಲಿ ಶಲೆಗೆ
ಹ್ಮ್
ಒಂದ್ ಸರ್ತಿ ಹೊದ್ದಾರ ಒಂದ್ ಸತಿ ಕಪಾಲ್ ಕೊಡತಾರ ಸವರಮಂದ ಬಂಕ್ ಮಾಡಕತಿದೀವಲ್ಲ
ಹಾ
ಬಂಕ್ ಮಾಡ್ತಿದಲ್ ಕಾಲೇಜ್
ಹ್ಮ
ಈಗ ಬಿದು ಸತಿ ಹೊಡ್ರ ಆಯ್ತ ಅಲ್ಲಷ್ಟ ಕೈ ಬಿಡ್ರೆ ಕಡೆಏನ ಮಾಡಪ್ಪ ಅಂತ
ಕೈ ಬಿಟ್ರ
ಹಾ ಅಂದ್ರೆ ಹಂಗ್ ಬಿಿಟ್ಟಿಲ್ಲ ಹೂ ಅಂತಾರ ಆಯ್ತು ಹ ಅಂತ ಹಂಗಗೆ ಕೊಡುವ ಒ ತರ ಇತ್ ಇಲ್ಲೇ ಬಸಲ್ ಬರ್ಕತ್ತದ ಯಕಡೆ ಎಲ್ಲಿ ಯಾರಲ್ಲ ಏನೆಲ್ಲ ಕಡ ಕೊಡ್ಬೇಕಲ್ಲ
ಗಳ ಕೆಂಗ ಬೆಳಿಿಕ ಯಾವಾಗ ಹೋಗ ಮತ್ತ
ಳಿಕೆ ಎಲ್ಲ ತಿರುಗಾಳಕ ಯಾರಲ್ಲ ದಾಸ್ರಲ್ಲಿ ಹೊರ ಹೋಗೋದೇ ನೋದಿಲ್ಲ ಅಲ್ಲಿ ಅಂಗಡಿ ಬಿಟ್ರಿ ಮನೆ ಮನೆ ಬಿಡ್ರಿ ಅಂಗಡಿ ಆಮೇತ ಮಾತಾಡು ದೇವರು ಏನು ಬರಲ್ದಲ್ಲ ಕೆಳ್ಸ ಹೊಲ್ದದಲ್ಲಿ ಏನು ಯಾಕ ದನಿ ಸಣ್ಣ ಇದಲ್ಲ
ದನ ದನ ಉಂಟ
ಜನಕ್ಕೂ ಹೋದರು
ಇದನು ಓದರ್ತದಷ ಹ್ಮ ಹ್ಮ ಸ್ಪೀಕರ್ ಎಲ್ಲಿದ್ರ
ಸ್ವೀಕಾರದ್ರ ಪಕ್ಕ ಓದಿರ್ತದೆ ನೋಡ ಸುಳ್ಯಕ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಆ ಇಲ್ಲಿದ್ದರ ನೋಡಿ ನನಗೆ ಯಾಕ ಹದಿದೆ ಅಂತ ಅಂಗಡಿ ಬಾಜ ಇದ್ದಾರ ಒಂದ್ಸತಿ ಹಾಲನು ಕುಡಿಯುವ ಹಲನ ಕುೂಡಿಿಲ್ಲ ಯ್ದಾರವಾ
ಹಾ ಕುಡ್ತೇ ನನ್ನ ನಿಜಗೆ ನ ನನಗೆ ಹಗ
ಆ ಕುೂಡ್ದಲ್ಲ ದಪ್ಪ ಆ
ಅದುಪ್ಪತನೆ
ಹ ಹಾ
ಯಾವ ದಪ್ಪ ತಂದೆ
ಬ ಒಂದು ವಾರ ಆಯತು ಊಟನೋಲ್ ತಳ್ಳಗ ನ್ ಪೂರ್ತನಾ
ನಟಿದೆ
ಹ್ಮ್ ಕೆಲಾ ಊಟ ನಾವು ಅಲ್ಲ ಮುಂಜೆ ಮುಂಜೆ ಹೊತ್ ಒಂದ್ ರಟ್ಟಿ ಒಂದ್ೊ ಏನ ಇಲ್ಲ ಮಧ್ಯಾಹ್ನನ ಒಂದು ಒಂದೇ ರೊಟ್ಟಿ ರಾತ್ರಿ ಏನಲ್ಲ ಸಂಬ್ಬಟ್ಬಡ್ತನಿ ಊಟನ ಉಳ್ದ ಯಾಕ ಒಂದು್ ವಾರ ಆಯತ ಬಳಿ ಬರಲ್ಲಲ್ಲ ತಗೊಲ್ಲ ಬಳಿ ಬರ ತಗೊಳದ
ಹ್ಮ್ ಮಳೆ ಬರಲ್ತ ಅಂತ ಹ
ಹ ಹ್ಮ ಹ್್
ಮಳಿ ಬಂದ್ರೆ ಒಂದ್ ನಾಕ್ ದಿನ ರೆಸ್ಟ್ ಸಿಗ್ತು
ಅದನ್ನ ಅಲಾವೇರ ಕೂದಲ ಹಚ ಕಡಿಮೆ ನೋಡ್ಲ
ಹ್ಮ ಸ್ವಲ್ಪ ಬಿರ್ಸಾತ ಕೂದಲ
ಹ್ಮ ವ ಎರಡು ವಾರ ತಿಕ್ಕಂದನ್ ಬೇಷ ಅದೆೇವು
ಇದಿನ ತಿಕ್ಬಾರಡ್ದು ಒಂದ್ ದಿನ ಎರಡ್ ದಿನ ಹುಟ್ಟಕ ಒಂದ್ ತಿಕ್ಕು
ವಾರ ಹೋದ ವಾರ ಒಂದ್ಸತಿ ಆಯ್ತಾರ ಈ ಮತ್ತೆ ನಿಮ್ ಮನೆೆ ಆಯ್ತಾರ
ಒಂದ ಮೂರ್ ದಿನನ್ ಕರ ತಿಕ್ಬಕ್ ನೋಡಪ್ಪಾ ಸ್ವಲ್ಪ ಚಲ ಅಂದ್ರ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಮೂರ್ ದಿನ ತಿಕ್ಬೇಕ ಒಂದ ತಿಂಗ್ಳ ಎರಡ್ ತಿಂಗ್ ಆಮ್ಯಾಗ ವಾರ ಒ್ ತಿಕ್ಕೋಬೇಕ ಆಮ್ಯಾಗ ಬರ್ತಾ ಬರ್ಾ ಸ್ವಲ್ಪ್ ಕಮ್ಮಿ ಮಾಡಿದಾರ ನೆನ್
ದಿನ ಆಗಲ್ಲ ಟೈಮ್ ಇರಲ್ಲಲ್ಲ
ಹ್ಮ್ ಹ್ಮ್
ಇ ಅಂದ್ರ ಎಲ್ಲಾ ಬಿಟ್ಟುದಕ್ ನಿಂತೇನಪ್ಪ ಅಂತಂದ್ರೆ್ರ ಏನ್ ಮಾಡ್ರಿ ಆ ಬರ್ತದಲ್ಲ
ಅದೇ ನಿಮ್ ದೊಡ್ಡಪ್ಪನ ಮುಂದಚ್ಿಕನ್ ನಿ ಕಷ್ಟ
ಅ ಮನೆಗೆ ಇರ್ತದಲ್ಲ ಅಲ್ಲೇ ಮುಂದೆ ಓಡಾಡ್ತವಲ್ಲ ಹೋದಲ ಮೊನ್ನೆ ಒಂದ್ಸತಿ ಹಂಗ ಬಾಡಿಕೆ ಅಂದ್ರ ಒಳಗ ಹೋಗಿನಿ ಅವರು ಏನ್ ತಿಳದ್ರ ಗೊತ್ತಾ ಕಟಿಂಗ್ ಶಾಪ್ ಕೈ ಬ್ಲಯಾಕ್ ಕಲರ್ ಚಮ್ಮದಾನ ತಿಳ್ಕಂತಾರ ಅವರು ಎಣ್ಣ ಮಜ್ಜನ್ ಮಡಿಕನ್ ಬರ್ತಾರಲ್ಲಾ ಏ ಎಲ್ಲಿ ಎಲ್ಲಿಿ ಅಂದ್ರ ನ ಕರ್ಕರಿ ಎ ಹಲವೆರೆ ಆ ಅಂದ್ರ ಆಯ್ ಬಿಟರು ದಡ ನಮ ದಡ ಹಲವೆೇ ಆಚೆ ಹೌದ ನ ಇಲ್ಲಿ ಕಟಿಂಗ ಮೆಸ ಮಾಡ ್ಾಕ ಚಮತದ ಹಂಗ ಚಮ್ಮತ್ ಆಯ್ ಕೊಡ್ತು ರೇಟ್ ಆತ್
ಪಾಕ್ಕ ಬೊತ ದ ಮಾತ
ಹ ಆಾ
ಪಕ್ಕ ಬಳತಿದ್ದು ಒಂದ ಎಏಷ್ಟು ನಾರರು ಅಚ್ಚಿಂಗ್ಂತಿದ್ದ್ ಂದ್ರ ಮಿಸ್ ಆಗ ಅದ ಮಗನ ಗಿಟೀದಿ ಮಸಾಜ್ ಮಾಡ್ಸ ಬರ್ತ
ಬಿಡಿಯದ ಒಂದ್ ರೂಪಾಯಿ ಎಲ್ಲ ಹೊರದೆ ಮಾಡ್ತಾರಲ್ಲ ಿಕೆ ಒಂದ್ ರೂಪ ಅಲ್ಲ ಗಳಿಕೆ ಒಂದ್ ರೂಪಾಯ ಅಲ್ಲ ಬಿಸ್ನೆಸ್ ನಮ್ದಾಗ ಕುಂತ್ರಿ ಏನ್ ಬಂತ
ಮದ್ ಗಿರಕಿ ಮಾಡ್ತ ಎಲ್ಲಾ ಅಂಗಡಗೂಂತ
ಜರಕೆ ಮಾಡ್ತೇವಲ್ಲ
ಹ್ಮ್ ಮತ್ತ
ಅಲ್ಲಾ ನಮ್ದು ಹಿಂಗ ಸತ್ಯಚ ಹೋಗಂದ್ ಏನದಲ್ಲ
ಎಲ್ಲಿ ಬತ ಏನ್ ಆಟೋ ನಡ್ಸ್ಬೇಕಕ್ ಮಾಡಿದೆೆ ನಾನ ನ್ ಮಾಡಕ್
ಇನ್ನು ನೋಡಿದ ಆಟೋ ಬಾಳ ಅಲ್ಲ ಶಾಪರ್ದಾಗ ಆಟೋ ಬಾಳಾಗ ಆಟೋ ಬಾಳ ಶಾಪರ್ದಾಗ ಸಣ್ಣಾರದಾಗ ಪಪ್ಪ ಕಳ್ಯಾರ ಏನ್ ಮಾಡ್ತಂದದ್ರ ಕ್ರಷೆ ಡ್ರೈವರ್ತ್ತ ಇಂತೇಳನಿ
ನಿಮ ಪಾಪರು ಕೇಳಿದಾರ
ಹಡುಗರ ರ ಜತ್ತೊಂದ ಎರಡು ಡಿಕಿಗೆ ಅದೇ ಶಾಲೆಗೆ ನಾರ್ಗಡದ ಹ ಹದಂದ್ರ ತ ನಂತ
ಕೃಷ್ಣರ್ ಡ್ರೈವರ್
ಹ ಆ ಸನಾರದ್ದಏ ಬಿದ್ದಿರ್ ಅದಾ ಅಲ್ಲ ಗಾಡಿ ಅಂದ್ರೆ ಬಾಳ ಇಷ್ಟ ಇತ ತೋರ್ಸದ
ಅದಕ್ಕೆ ಕ್ರೆಷರ್ ಡ್ರೈವ
ರಾತ್ ನ ಅ ಜ
ಇಲ್ಲ ನಿಂದ್ ಹೆಂಗ್ ತಪ್ಪಿರ್ ಇರ್ತದ ನಿನ್ ದೊಡ್ಡಪ್ಪಂದೆ ತಪ್ಪು ಎಲ್ಲ ಅವ್ರ ಕೇಳಾರಲ್ಲ ನಿನ್ನಿಗೆ ಆ ಯೋಜಿದಾಗ ಕೇಳಾರಲ್ಲ ಅವ್ರ ತಪ್ಪು ನಿನ್ ಹೆಂಗ ತಪ್ಪ ಇರ್ತದ
ಅ ಡ್ರೈವರ್ಂದಜ ಇತ್ತಫ
ನೀ ನಿಮ್ ದೊಡ್ಡಪ್ಪ ಹೋಗಿ ಅಾರ ಹೇಳಾರ
ಅಲ್ಲಿ ಸಾರಗುಡಿಯ ಹುಡುಗರು ದೋಸ್ತರು ಅವ್ರು ಆಯಕ ಕೊೊಂಡಬಟ್ಟ
ನಿಂಗ ಇವತ್ತ ನೋಡ್ರಿ ನೀ ಮಾಣಿಕರ ಇದ್ದ ಅಂತ
ಹ ಅವ್ರದ ಕೇಳಿದ್ರೆ ಏನೋ ನೀ ಏನ ನ್ಬೇಕ ಅಂತ ನಮ್ಮ ನಮ್ಮ್ ಚ ನಮ್ದ್ಮಾನಿ ಗಿಡ್ಡಿ ಏನ್ಬೇಕಂತ ಹೇಳ ಏನ ಕಶ ಡ್ರೈವರ್ ಆಗ್ಬೇಕು ಅಂತ ಹೇಳ ನೋಡ್ರಿ ಅಂತಂದ್ರ ಅಲ್ಲ ಹ ಯಾವ್ದಿದ್ರ ಗುಲ್ಬ ಗುಲ್ ಆ ಎಸ್ ಸಾವಿದ ಅವ ಅಲ್ಲಿದ್ದ ಅಲ್ಲೇ ಹಚ್ಚಿದಾರೆ ಅವ್ರಿಗೆ ಎಲ್ಲ ಬಿಜಯ ಬರಲ್ಲ ಬುಧವಾರಗ ಬಿ ಕ ಕಲ ಕಮಲಾಪುರ ಏನು ಅಮಲಪುರ್
ಕಮಲಾಪುರ ಮುದ್ದ್ಯೇಳದದೆ ಅದೇ ಅಲ್ಲ ಅಲ್ಲ ಇದು ಅದ
ಏನ್ ಆಗತ್ತುತ್ತಲ್ಲಂದು
ಹ್ಮ್ ಅದೇ ಅದೇ ಅದ ಹೆಸರಿಯ ಅದೇ ಹೆಸರಿ ನ ಹೆತ್ತು ಹ್ಮ್ ಹ್ಮ್
ಗುರುಬಾರಲ ಸಂದ ಇಪ್ಪತ್ತು ಕಲೋಮೀಟರ್ ಆದ
ಹ್ಮ್
ಸಾಯಿ ಅಂತ ಅದ ಅವ್ರ ಹೆಸರ ಏನು ಸಾಯ ಸ್ಟಾರ್ಟ್ ಆಗ್ತದ ಅವರ್ಗ
ಹ್ಮ್ ಹ್ಮ್ ಹ್ಮ್
ಆಯ್ತು ಕೆಲ್ಸ ಅದೆಲ್ಲ ಮಾಡೇಡ